ಹಾ
ಹಲೋ ಹಾ ಏನಾರಲ್ಲಲ್ಲ ಸುಮ ಕುಂತಿದ್ದೆ ಚಮ್ ಚೆನ್ನಾಗಿ ಹೇಳರು ಕ್ಲಾಸ್ಕೊಂಡ ಆಯ್ ಚ ನ ಏ ಮಾಡರಕತ್ತ ಇ ಮಾಡರ ಕೈತೆ
ಏನಲ್ಲ
ಯಾಕಮ ಆಗತಿಲ್ಪ್
ಹ್ಮ್
ಆ ಯಾಕ ಊಟ ಮಾಡಕತ್ತಿಲ್ಲ ಅಂದೆ
ಹಸುವಾಗಿಲ್ಲ
ಅಯಾ ಕೆನದು
ಏನಾಗಿಲ್ಲ
ದ ಮಾಡ
ಊಟಯ್ತಾ
ಹಾ
ಊಟ ಆಯ್ತು.
ಆಯ್ತ್ ನೋಡ ಏನ ಮಾಡಕತ್ತಿ ತ್ತ
ಏನಲ್ಲ ಸುಮ್ ಕುಂತಿವಿ
ಸುಮ್ ಕುಂತ ಏನ ಮಾಡ್ತೀರಿ
ಏನ ಸುಮ್ ಕುೂಂತ ಎಷ್ಟ್ ನಾನನ್ ಅಭ್ಯ ಸುಮ್ ಟಿವಿ ನೋಡಕ ಕುೂಂತಿದ್ದಿವಿ
ನೀವೇರ
ಇಲ್ಲಿಯಾನ
ದಿವಲ್ಲ
ಎಲ್ಲ ನೀವು ಕರೆ ಮಾಡಿ ಊಟಯ್ತಾ ಮಚ್ಚಾ
ಆಯ್ತು ಮಚ್ಚಾ ನಿಮ್ದ
ನಂದ ಆಯ್ತಪ್ಪಾ
ಏನ
ಚಿಕನ್ ಸಾರ
ಎಲ್ಲಿ ಮಾಡಿದ್ದಲ್ಲ
ಹ ಅಐ ಬ್ಯಾಸ ಎಲ್ಲ ಏನಂತಿ ಕೇಳಿದನಿಲ್ಲ ಕೀನಂದ ನೋಡ ಇವ ಹಲೋ
ಯಾರ್ಲ್ಲ ಮಾತಾಡುವ
ಹವೇ
ಚಪ್ಪು ಇ ಬ ಚ ಹೊಡಬಳ್ಳ
ಇ
ಯಾಕ ಬಾ ಹ ಬರ್ತನ ಮತ್ತತ್ ಪ ನಾಳಗ ಹೆಂಗ ಏಳೂವರಿಗ ಬಿಡತ್ ಶಾಲಿ ಅಲ್ಲ ಅನರಡುಕ್ ಬಿಡತಾ
ಹಾ
ಆಯ್ತು ತೆಂಗಿದ್ರ ನಾಳ ಕುದರಿ ಕುಂತವ ಆ ತುಮ ಶ ಬರ ಬುಟ್ಟು ಪಡ ನಿ ಎಸ್ಟ್ ಅನೂಂದು ನೀ
ಫಸ್ಟ್ ಪಿಯುಸಿ
ಹಾ ರಾ
ಹ್ಮ
ಯಾವರಗೂತಿ ಶಾಲಿಗ
ಶಾಪುರಕ
ಹೌದ
ಹ್ಮ್
ಯಾವ ಸ್ಕೂಲ್
ಗೌರ್ಮೆಂಟ್ ಸ್ಕೂಲ್
ರಾಜಾಜಸರಾಮ
ಹೈ ಸ್ಕೂಲ್
ಸಾಲಿ ಹೆಸ್ರು
ಶಾಲಿ ಹೆಸರಾ
ಹ್ಮ
ಡಿಡಿಯೋ
ಡಿಡಿಯೋ
ಹ್ಮ್
ಅದ ಎಲ್ಲಿ ಬರ್ತವಾ
ಅಲ್ಲಿ ಶಾಪುರ ಹೊಸ ಬಸ್ ಸ್ಟ್ಯಾಂಡ್ ಬಲ್ಲಿ
ಮತ್ತ ಮುಂದಿನ ವರ್ಷ ಅಲ್ಲೇನು
ಹ್ಮ
ಮತ್ತತ್ ಡಿಗ್ರ ಮುಯ್ತಪ್ಪಂದ್ರ ರಿಲಯಕ್ಸ್ತೆ
ಅಲ್ಲೇ ಹಚ್ಚೋದು
ಆ ಡಿಗ್ರಿ ಎಲ್ಲಲ್ಲ
ಹಾದ
ಅವಣ
ಹಾ.
ನೀ ಯಾವಾಗ ನೋಡಿಡಿ. ನ್ಸ
ಹ್ಮ
ಆಡ್ಸ್ ಮಾಡಲ್ಲಾ.
ಹಾ ಆಡ್ಸೆ ಅದ ನಂದ.
ಹ್ಮ್
ಅದೇ ಕೇಳಿದೆ ಸುಮ್ಮ ಅನ್ನಿ ನಾ.
ಹೌದ.
ಹ್ಮ್.
ಯಾರ ಅಲ್ಲಾಕತ್ತರು.
ಹ್ಮ್ ಯಾರಲ್ಲ. ಹ್ಮ್
ನೀನ್ ಶಾಲಿಯಾಗ್ ವಾಲಿಬಾಲ್ ಆಡ್ತಾರ ಏನ್.
ಹಾ
ಹೆಂಗ ಆಡ್ತವೇ.
ಚಂದ ಆಡ್ತಾವ್
ಹ ಈ ವರ್ಷ ಸ್ಪೋರ್ಟ್ಸ್ ಹೋಗಬೇಕು ಏನ.
ಹಾ
ಈ ವರ್ಷ ಸ್ಪೋರ್ಟ್ಸಗ ಹೋಗ್ಬೇಕು. ಕ್ಕ.
ಹ್ಮ್.
ಯಾರ.
ಹೋಗೋದ ಒಂದ್ ಆರ್ ಮಂದಿ.
ಹೆಸರ.
ಹ
ಹೆಸರ ಹೇಳ್ ಹೆಸರು.
ಹೆಸರಾ.
ಹ್ಮ್.
ಒಂದ ಆರ್ ಮಂದಿ ಹೋಗ್ತೀವಿ ನಾನು ಅಭ್ಯಾ ಅವು. ಅಭ್ಯಾ ಅದು ಕೆಲ್ಲಾಲಗೇತಿ. ಹಾ
ಮನ್ಯಾಗ ಅದಿ ಏನ್ ಹಾಸ್ಟೆಲ್ದಾಗ ಅದಿ
ಮನ್ಯಾಗ.
ಮತ್ತ ಶಾಲಿಗ ಹೋಗಲ್ಲ.
ಹೋಗಿ ಬಂದಿ.
ಯಾಕ ಹಾಸ್ಟೆಲ್ ಇಲ್ಲೇನು.
ಅದ.
ಅ ಅಲ್ಯರ ವೋಕ್ಕ
ಅ
ಹಾ
ರೊಕ್ಕ.
ರೊಕ್ಕ ಇಲ್ಲೇನು.
ಹ್ಮ್ ಹ್ಮ್
ಯಾಕ ಇಲ್ಲಪ್ಪ ಹ್ಮ್.
ನಿಂಬಲ್ಲ ಆಗ್ತಪ್ಪ ನಂಬಲ್ಲಲ್ ತ್ತ
ಆರಾಮ್ ಶಿರಮತ್ರಿ ಇಪ ಇರ್ಪ
ಹ್ಮ್
ನಾಳೆ ಹೋಗಕಮ್ಮ
ಹಾ
ಎಲ್ಲಿಗೆ
ಹ ಹ ಹ
ಎಲ್ಲಿಗೆ ಹೋಗ್ಬೇಕಾ
ಹಾ
ನಾ ಎಲ್ಲಿಗೇಹೋಗ್ಬೇಕಾ
ಎಲ್ಲಿಗೆಲ್ಲ ಸಾಲಿಗೆ ಬಾ ಹೋಗ್ಬೇಕು
ಮತ್ತೆ ಹ ಓತ್ನದನಲ್ಲ ಒದತನ ಅಂದಲ್ಲ
ಹ್ಮ್
ಎಲ್ಲಿಗೆ
ಹಲೋ
ಹಲೋ
ಏನ್ ಮಾಡಾಕತ್ತೀರ್ ಪ ತಾಟಿಸ್ಕೊಂಡ್ ಹೋಗು
ಏನಿಲ್ಲ
ಸಾಲಿಗೆ ಹೋಗಿದ್ದೆನ
ಆ
ಸಾಲಿಗೆ
ವೈದ್ಯನ
ನಾನ ಹೋಗಿನಪ್ಪ
ನಿನ್ ಹೆಸರೇನು
ಮನೋಜ್
ಯಾವೂರು ಶಾಲಿ
ಹ
ಯಾವೂರಿಗೆ ಹೋದ ಸಾಲಿಗೆ
ಶಾಪುರ್
ಎಷ್ಟನ ಕ್ಲಾಸ್
ಆರ ನೀನ
ನಾ ನಂಬ
ಹಬ
ಹಾ
ಹಲೋ ಹಲೋ ಏನ ಮಾಡಕತಪ್ಪ
ಎನ್ ಲಾಕ್ ಏನ್ಲಾ
ಹೋಮ್ ವರ್ಕ್ ಬರ್ದಿಲ್ಲ
ಒಮ್ಮ ಕೊಟ್ಟಿಲ್ಲಪ್ಪ ನಿಮಗ ಔರ್ ಬರೆಯಮ್
ಹ್ಮ್ ಬರ್ನಿ ಅಪ್ಪನ
ಏನ್ ಕೊಟ್ಟಿದ್ರು
ಏನಿಲ್ಲ ಕ್ಲಾಸ್ನಾಗ ಹೇಳಿದುವು ಅವೇ ಹೇಳ್ಯಾರ
ಏನ ಇದ್ರು
ಅದ ಏನ ಹೇಳಿದ್ ರೂಪಾಯಿ
ಓ ಸಿಂಗ ಬಾರಿಯ ಏ ಪರಪಾಡಲ್ಲ ಅಯ್ ನ ಹಲೋ
ಇವರ ಅಲ ಹ
ಯಾರಿಗೆ ಸುಮಾರಲ್ಲ ಅಂದೆಲ್ಲ
ಬರಿವ್
ಇಬ್ಬಂದಣ
ಹ್ಮ
ಚಾಪ್ವನ
ಯಾ ತಮ್ ಪೋಸಗಣ
ಯಾರ್
ಆ ತ
ಏನ್ ಮಾಡಕತ್ರ
ಯನು
ನಾ ಸುಂಕಟ್ಟ ನೋಡ
ಹ್ಮ್ ಹ್ಮ್ ಯಾವ್ರಗ ಹೋಗಿದ್ದೆ
ಯ ಶಾಪುರ್ಕೂ ಕೊ ಇದ್ದಿ
ಆ
ಕೊ ಇದುಪ್ಪ
ಒಲ್ ಬಾರತ
ಮಾಡ್ತಾರ ನಿಮ್ಮೂರಾಗ
ನಮ್ಮೂರು ಮಾಡ್ತಾರೆ ಹ ತಮ ಪೋಡಿಸಿ
ಪ ಪನಿಯಾ
ಓದಿವ್
ಕ್ಯಾ ಹೇ ಬೈಲಿ ಯಾ
ನಾ ಅ ಬಾದುಸ
ಮತ್ತೆಂಗಪ ಹೇ
ಮತ್ತೇಳು
ಹಾ ಅಲೋ ಹಲೋ ಇಲ್ಲಿ ನೀವ್ ಕೊಡಬೇಕ್ ಆ
ಹಲೋ
ಯೋ ತಿವ್ರಿ
ಏನಿಲ್ಲ
ಎಲ್ ಎಲ್ಲಿ ಎಲ್ಲಿದ್ದಿ
ಯಾವ್ರು ಯಾವೂರು
ಆ ಕುದುರ್ನಿಂದ್ಯದ್ರುಲ್ಯ ಅವ್ರ್